ಆಮ್ರೋ ಕಾಫೈ ದ
ಹಬ್ರ ಆಯ್ತ ಏನ್ ಬ್ರೋ ಅಪ್ರೂಪ ಆಕ್ಬಿಟ್ರಿ
ಹಂಗಗೆಬ್ರು ಸ್ವಲ್ಪ ಬಿಸಿ ಆಗಿದಲ್ಲ ಕಾಲೇಜು
ನೀನ್ ಬಾಳ ದಿವಸಕ್ಕೆ ಫೋನ್ ಮಾಡಿದೀರ
ಅದೇ ಬ್ರೋ ಸ್ವಲ್ಪ ಬ್ಯುಸ ಆಗಿದ್ದ ಅಂತ ಹೇಳ್ತಿದಿನಲ್ಲ. ಮತ್ತೆನ್ ಸಮಾಚಾರ.
ನಿಮ್ದು ಬ್ರೋ ಕಾಫಿ.
ನಮ್ದು ಆಯ್ತು ಬ್ರೋ ನಿಮ್ದು.
ಆಯ್ತ ಬ್ರೋ
ಹಾ.
ಆರಾಮ.
ಹಾ ಆರಾಮ್ ಬ್ರೋ ನೀವು.
ಹ್ಮ್ ಅಂಗೆ ಬ್ರೋ ಎಕ್ಸಾಮ್ಸ್ ಇದ್ವಿ ಸ್ವಲ್ಪ.
ಹಾ ಹಾ
ಹ್ಮ್ ಸ್ವಲ್ಪ ಓದೋದು ಇರುತ್ತಲ್ಲ ಎಕ್ಸಾಮ್ ಇದ್ಮೇಲೆ.
ಹಾ ಮತ್ತೆ ಅವರು ಈ ಕಡೆ ಮಳೆ ಬೆಳೆ ಹೆಂಗೈತೆ.
ನಮ್ ಕಡೆ ಚೆನ್ನಾಗಿದೇ ಬ್ರೋ ಮಳೆ ಬಂದಿದೆ.
ಹಾ
ಆಗ್ಬೇಕು ಸ್ವಲ್ಪ ಎಲ್ಲಾ ಇನ್ನ ಹೊಲ ಹೊಲ ಹೊಲ ಬಿತ್ತನೆ ಮಾಡಿಲ್ಲ ಮಾಡ್ಬೇಕು.
ಪ್ರ ಏನ್ ಬೆಳೀತೀರಾ ಹೊಲ ಮನೆಯಲ್ಲಿ.
ಇಬ ಶೇಂಗಾ ಬೆಳಿತೀವಿ ನಾವು.
ಹಾ
ಹ್ಮ್ ಶೇಂಗಾ ಮತ್ತೆ ಜೋಳ.
ಹಾ ಹಾ.
ಹ್ಮ್ ನಮ್ಮ ಮತ್ತೆ ನಮ್ಮ ಚಿಕ್ಕಪ್ಪರೆ ಎಲ್ಲ ಭತ್ತಾಗಿತ್ತಲ್ಲ ಬೆಳಿತಾರೆ.
ಹಾ
ನ ನೀರಾವರೆ ಇಲ್ಲಾ.
ಹ ಹಾ.
ಹಾಗಾಗಿ ನಾವು ಮಳೆ ಮಾತ್ರ ಬೆಳಿತಿವಿ ಮಳೆಗಾಲದಲ್ಲಿ ಉಟೇ ಹ್ಮ್
ಎಕ್ಸಾಮ ಎಲ್ಲ ಚೆನ್ನಾಗ್ ಹೆಂಗಿತ್ತು.
ಎಕ್ಸಾಮ್ ಹಂಗಿರು ಇದೆ. ಓದಬೇಕು ಕು ಜಾಸ್ತಿ ಓದೋದು ಇರುತ್ತೆ.
ಯಾವ್ದಿತ್ತ ಬ್ರೋ ಇವತ್ತು ಎಕ್ಸಾಮ್.
ಹ್ಮ ಇವತ್ತು ಮಪ್ಳೈಟ್ ತಮಣ ಸಿಗ್ತ ಬ್ರೋ.
ಹಾ ಹ ಚೆನ್ನಾಗಿ ಬರಿದ್ರ
ಹಾ ಬ್ರೋ ಚೆನ್ನಾಗ್ ಬರ
ಪ್ರಾಬ್ಲಮ್ಯಾಟಿಕ್ ಏನು ಥಿಯರಿ.
ಹ್ಮ್ ನೀವ್ ಬ್ರೋ.
ನಾವು ಬ್ರೋ ಎಕ್ಸಾಮ್ ನಮ್ದನು.
ಯಾವ ಎಕ್ಸಾಮ ಬ್ರೋ
ಬ ನಮ್ದು ಇಂಜಿನಿಯರಿಂಗ್ ಇದು
ಹ ಹಾ ಎಲ್ಲಿ
ಬ್ರೋ ಬೆಂಗಳೂರು.
ಹಾ.
ನಿಮ್ದು.
ನಮ್ದು ಅಷ್ಟೇ ಬ್ರೋ ಬೆಂಗಳೂರು.
ಹಾ ಯಾವ ಏರಿಯಾ ಬ್ರೋ.
ಇಲ್ಲೇ ಬ್ರೋ ದೊಡಬಳ್ಳಾಪುರ. ಎಲ್ಲ ಸೈಡು ಹ್ಮ.
ಹಾ ಮತ್ತೆ ಬ್ರೋ ಊಟ ಮತ್ ಮಧ್ಯಾಹ್ನ, ನಮಗೆ ಈಜಿ ಇತ್ ಬ್ರೋ ಇವತ್ತು. ನಮಗೆ ಮಷಿನ್ ಸೈನ್ಸ್ ಅಂತ ಒಂದ ಇತ್ತು ಎಲ್ಲಾ ಮಷೀನ್ ಬಗ್ಗೆ ನೇ ಇತ್ತು. ಅದೇ ಇ ಲೆಕ ಮಷಿನ್ ಎಲ್ಲ ಬರ್ತ ವಲ್ಲ ಬ್ರೋ. ಈ ಲೆಕ ಮಿಷಿನ್. ವಿ ಎಮ ಸಿ ಮಷೀನು, ಸಿ ಎನ್ ಸಿ ಮಷ ನ್
ಅದೇ.
ಅದ ಟೂಲ್ ಕಟ್ಟಿಂಗೆಲ್ಲ ಬರ್ತ್ವಲ್ಲಾ.
ಹಾ.
ಅದ್ರ ಬಗ್ಗೆ ಇತ್ತು ಬ್ರೋ ನಮ್ಗೆ ಇವತ್ತು. ಎಲ್ಲ ಓನಲ್ಲ ನಾವ್ ಕಮ್ಮಿಾಗ ಅವ ಮಾಡಿದ್ವಲ್ಲ, ಡಿ ಪ್ಲೋಮಾ ಮೇಲೆ, ಸೋ ಅಂಗಾಗಿ, ಎಲ್ಲ ಓನಾಗಿ ಬರ್ದ್ವಿ.
ಅಂಗೆ.
ಹಾ,
ಮತ್ತ ಪಾಸ್ ಹಾ ಬ್ರೋ,
ಹಾ ಬ್ರೋ ಆರಾಮ್ ಆಗಿ ಪಾಸ್ ಆಗುತ್ತೆ.
ಹ್ಮ್. ಮ
ಪಾಸ್ ಎನ್ ಬ್ರೋ ಎಲ್ಲ ರು ಆಗ್ತಾರೆ ಸ್ಕೋರ್ ಮಾಡ್ಕೊಬೇಕಲ್ಲ.
ಓ ಹಂಗೆ,
ಹಾ,
ನಮೇಗೆ ಪಾಸ್, ಸ ಆಗಾದೇ ಡೌಟ್ ಆಗಿದೆ ಬ್ರೋ ನಮ್ದು.
ಹಾ ಯಾಕ ಬ್ರೋ ಅಸ್ಟೊಂದು ಕಷ್ಟ ಇತ್ತು.
ಹಂಗೆ ಬ್ರೋ ನಾ ನಿಮಂಗ ಓದಲ್ವಲ್ಲ.
ನಾವ ಎಲ್ರು ಓದ್ತೀವಿ ನಾ ನಾ ಐವತ್ತು ಎಕ್ಸಾಮ್ ಅಂತ್ರೆ ನಿನ್ನೆ ನೈಟ್ ಇಂದ ಓದ್ವಿ, ಅಷ್ಟೇ,
ನೀ ಎಲ್ಲ ಸ್ಕೋರ್ ಮಾಡಕ್ ನೋಡ್ತೀರಾ ನಾವು ಜಸ್ಟ್ ಪಾಸ್ ಆಗಕ್ ನೋಡ್ತಿವಿ.
ನಮ್ದು ಪಾಸರ ಸಾಕಬ್ರರು ಏನ್ ನಾವು ಏನು ಜಾಸ್ತಿ ಏನ್ ಓದಿದ್ದಿಲ್ಲ ಸುಮ್ಮ್ನೆ ಹಿಂಗೆ ಸ್ವಲ್ಪ ಒನಾಗಿ ಬರ್ದ್ ಬಿಟ್ಟು ಬಂದಿರೋದಷ್ಟೇ ನಮ್ದು.
ಹಾ ಬ್ರೋ.
ಹ.
ಓದದ್ ಪಾತ್ರ ನೆನಪೇ ಇರಲ್ಲ ಎಸ್ಟ್ ಅಂತ ಓದ್ತಯಾ.
ಅದೇ ಬೇಸುಪಣ್ಣ ಬರ್ದಿ ಬರ್ದಿ ಪ್ರಾಕ್ಟೀಸ್ ಮಾಡ್ಬೇಕು ಫೋನ್ ಎಲ್ಲ ಜಾಸ್ತಿ ನೋಡಕ್ ಹೋಗ್ಬಾರ್ದು ಅಂತ ಟೈಮಲ್ಲಿ.
ಹಾ
ಹ್ಮ್
ಮತ್ತೆ ಬ್ರೋ ನೀವ್ ಮನೆ ಕಡೆ ಹೆಂಗೆ.
ಬ್ರೋ ನಾವ್ ಮನೆ ಕಡೆ ಅಲ್ಲಿ ಅಂದ್ರೆ ಅದೇ ಬ್ರೋ ನಮ್ಗ ಹೊಲಾ ತೋಟ.
ಅದರೊಳಗ ಏನು ನೀವ ಏನ್ ಬೆಳಿತೀರಾ.
ಬ್ರೋ ನಮ್ದ ಏನಿಲ್ಲ.
ಹಾ
ಅದೇ ನಮ್ ಕಡೆ ಬೆಳಿತತಾರೆ ಅಡಕೆ ಬೆಳೀತಾರೆ ತೆಂಗು ಬೆಳೀತಾರೆ.
ಹಾ
ಏನು ನಾನತರ ಬೆಳಿತಾರ ಒಟ್ಟು ನಮ್ ನೀರಾವರಿನ. ಒಂದು ಅಂಗ ಬತ್ತ ಎಲ್ಲ ಬೆಳೀತಾರೆ ಅಡಕೆನ ಜಾಸ್ತಿ. ಹೆಚ್ಚು ಬ್ರೋ ಈಗ ಅದೇ ರೇಟ್ ಜಾಸ್ತಿ ಅಲ್ಲ ಅಡಕೆದು.
ಹಾ ಹ
ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆಯಲ್ಲ ಸೊ ಹಂಗಾಗಿ ಭತ್ತ ಭತ್ತ ಮತ್ತೆ ಅರಡಿಕೆ ಜಾಸ್ತಿ ಬೆಳೀತಾರೆ.
ಹಾ ಏನ್ ಬ್ರೋ ಟೆಂತ್ ಅಲ್ಲಿ ಟೆಂತ್ ಅಲ್ಲಿ ಸಿಕ್ಕಿದು ಬ್ರೋ ಸಿಕ್ಲೇ ಇಲ್ಲ.
ಹಾನ್ ಬ್ರೋ ಅದೇ ಬ್ರೋ ಈ ಕಾಲೇಜು ಸ್ವಲ್ಪ ಎಲ್ಲಾ ಇದ್ವಲ್ಲ. ನೆಕ್ಟ್ ಟೈಮ್ ಎಕ್ಸ್ ಮುಗಿಸಿಕೊಂಡ
ಎಏನ ಟ್ರಿಪ್ ಗಿಪ್ ಹೋಗೋಣ ಬ್ರೋ.
ಹಾ ಬ್ರೋ ಹೋಗೋಣಂತೆ.
ಬರ್ತೀರಾ ನೀವು
ಹಾ ಬರ್ತವಿ ಕಾಂಟಾಕ್ಟ್ ಮಾಡಿ.
ನಮ್ ಫ್ರೆಂಡ್ಸು ನಾವೆಲ್ಲಾ ಹೋಗೋಣ ಅಂತ ಹೊರಟೀವಿ
ಹಾ ಸರಿ ಹೋಗಣಂತೆ
ನೀವು ಬರ್ತೀರಾ ಅಂದ್ರೆ ಹೋಗಣ
ಹಾ ಹೋಗೋಣಂದರು ಮನೆಯಲ್ಲಿ ಎಲ್ಲಾ
ಬ್ರೋ ನೀವ ಒಬ್ರೇ ಬರ್ತೀರಾ ಫ್ರೆಂಡ್ಸ್ ಯಾರಾದ್ರರು ಬರ್ತಾರಾ.
ಬ್ರೋ ಕೇಳ್ತಿನೀ ಬ್ರೋ ನಮ್ಮ ಫ್ರೆಂಡ್ಸ್ ಯಾರ್ನಾರ ನನ್ ಜೊತೆಗೆ ಯಾರು ಬರ್ಲಿ ಅಂತ. ಅವ್ರು ಬಂದ ಕರಕೊಂಡ ಬರ್ತೀನಿ. ಒಬ್ನೇ ಬರ್ತೀನಿ ನೀವೆಲ್ಲಾ ಇರುತ್ತಿರಲ್ಲ ಎಲ್ಲಾ ಅಡ್ಜಸ್ಟ್ಮೆಂಟ್ ಆಗುತ್ತೆ.
ಆಯ್ತ್ ಎಲ್ಲರೂ ಒಂದ್ ದಿನ ಡೇಟ್ ಫಿಕ್ಸ್ ಮಾಡಿ.
ಹಾ
ಒಂದಿನ ಹೋಗೋಣ.
ಹಾ ಹಾ ಯಾಕ ಕಡೆ ಬಂದರು.
ಇಲ್ಲ ಬ್ರೋ ಎಲ್ಲ ಟ್ರೆಕ್ಕಿಂಗ್ ಹೋಣ ಕೇರಳ ಸೈಡ್ ಆದ್ರರು ಹೋಗೋಣ ಅಂತ
ಆ ಹಾ
ಅವರ
ಜಂಬರು ಚೆನ್ನಾಗ ಹೇಳ್ತಿದೀರಾ ಅ ಕೇರಳ ಅಂತ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ನ
ನಾ್ ಅದೇ ಹೋಗೋಣ ಅಂತ ಆ ಸೈಡ್ ಎಲ್ಲ ಚೆನ್ನಾಗಿದಾವ ಪ್ಲೇಸ್ ಅಂತಂದ್ರರು
ಹಾ
ಹಾಗಾಗಿ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋದ್ರೆ ಚೆನ್ನಾಗಿರುತ್ತೆ ಹ್ಮ ಹೋಗ್ ಬರೋಣ ಅಂತ ಅತೇರೆ ಬಾಳ ದಿವ್ ಆಯ್ತಲ್ಲ ನೀವು ನಾವು ಮೀಟ್ ಮಾಡಿ
ಹಾ
ಹ್ಮ್ ಅದಕ್ಕೆ ಹೋಗ್ ಬರದಂತ ಈ ಕೇಳ್ದಬ್ರು
ಹಾ ಹಾ
ನೋಡಿ ನೀವು ಫ್ರೀ ಮಾಡ್ಕೊ ಬರ್ಲೇಬೇಕು
ಹ್ರ ಬರ್ತೀವಿ ತಲೆೇಲ್ಲಿಲ್ಲ
ಎಕ್ಸಾಮ್ ಎಲ್ಲ ಯಾವಾಗ ಆಗ್ತಬ್ರ
ಬ್ರೋ ಎಕ್ಸಾಮ್ ಎಲ್ಲ ನೆಕ್ಸ್ಟ್ ಜುಲೈ ಎಂಡಿಂಗ್ ಒಳಗೆ ಮುಗಿತಿದ್್ರೋ ಒ್ೆಲ್ಲ
ಹಾ
ಹಾ ಈೇಕಡೆ ಆಗಸ್ಟ್ು ಇಲ ಸೆಪ್ಟೆಂಬರ್ ನೋವೋಣ ಅಂತೆ
ಹಂಗ
ಹಾ
ಸರಿ ಹೇಳಬ್ರರು ನಿಮ್ದಗೆ ಎಕ್ಸಾಮ್ ಆಗಿದ ತಕ್ಷಣ ಹೇಳ್ರಿ
ಹ್ಮ್
ಹೋಗದಾಗುತ್ತೆ
ಹ್ಮ ಹ್ಮ್ ಮತ್ತೊಬರ ಏನ್ ಸಂಾಚಾರ ನಿಮ್ದ ಒಳೆ ಮುಗತಿ ಎಕ್ಸಾಮು
ನಮ್ದು ಇನ್ನೊಂದ್ ತಿಂಗ್ಳ ಆಗತ್ತದ
ಹ ಬ್ರ ಹ ಅಲ್ಲಿವೆಲ್ಲ ಈ ಸಿಕ್ಕಿತ್ ಇತ ಏನು ಗ್ಯಾಪ್ ಇರ್ತಾ ಇಲ್ಲ
ಏನ್ ಬ್ರೋ
ಓದ್ಕೊಳ್ಳಕೆ ಗ್ಯಾಪ್ ಇತ್ತ ಇಲ್ಲ ಬ್ರ ಅಲ್ಲಿ
ಯಾಪ್ ಇದೆ ಬ್ರೋ ಪರವಾಗಿಲ್ಲ ಬಟ್ ನಮಗೆ ಅಷ್ಟೊಂದು ಹೋಗದಕ್ ಆಗಲ್ಲ ತಲೆಗ್ ಹೋಗಲ್ಲ ಜಾಸ್ತಿ
ಹಾ ಹಾ
ಹ್ಮ್ ನಂಗೆ ಸ್ವಲ್ಪ ಮೆಮೊರಿ ಪವಾರ್ ಕಾರ್ಡ್ ಕಡಿಮೆ ಇದೆ
ಮತ್ತೆ ಕಡ ಫುಲ್ ಪೇರ್ ಆಡ್ಚೀರ ನೀವು ಇಲ್ಲರು ಆಡ ಉಪಳ್ ಕೊಡಿರ ಹೆಂಗ ಹೆಂಗಂತ ಯಜಮಾಲ ಆದ್ಮೇಲೆ
ನೀವ್ ಆಡ್ತಿೀವಿ ಅಂದ್ರೆ ಹೇಳ್ಕೊಡೋ ಏ ಏನ್ವತ್ತಪ್ಪ ನೀವು ಆಡೋದ ಇಚ್ಚಾನ ಹೇಳದ ಇಚ್ಚ
ಅದೇಬ್ರು ಹೇಳ್ಕೊಡಿ ಆಮೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದೆ ಆಡ್ಬೇಕಂತ
ಹಾ ಹಾ
ಸೊ ಹಂಗಾಗಿ
ನಾ ಆಯ್ತ ಹೇಳಿಬ್ರ ಹೇಳ್ಕೊಡೋಣ
ಹಾ
ಬರೋ ಮೊದ್ಲೆಲ್ಲ ಆಡಿದ್ರಾ
ಹ್ರ ಮೊದ್ಲು ಆಡ್ತಿದ್ಿ ನಿಮಂಗ ಆಡ್ತಿದಿಲ್ಲ ಸ್ವಲ್ಪ ಹಂಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು
ಹಾ
ಮನೇಲಿ ಬಯವರು ಹಂಗೆ ಆಡ್ಬೇಡ ಹಂಗೆ ಹೆಂಗೆ ಅಂತ ಸೊ ಅ ಟ್ ಮಾಡ್ದ ಆಮೇಲೆ ನನ್ಗು ಯಾಕೆ ಇಂಟ್ರೆಸ್ಟ್ ಸೋಗಪರುಾದ್ರ ಮೇಲೆ. ಯಾಕೆ ಅಂದ ಕೊಂಡು ಸುಳ್ಳಾಡ್ತಿ.
ಹಾ.
ಹ್ಮ್.
ನಾವ್ ಆಡ್ತಾ ಇದೀವರು ಮೊ್ಲಿಂದ ಮನೇಲಿ ಬೈದ್ರ ಈದ್ರ ಏನ್ ಮಾಡಿದ್ರು ಬಿಟ್ಟಿಲ್ಲ. ಬಟ್ ನಾವ್ ಜಾಸ್ತಿ ಆಡಕ್ ಹಲ್ಲ ಹಾ ಇದ್ದಾವೆ.
ಹಾ ಹಾ.
ಇನೂರು. ಚೆನ್ನಾಗಿದ್ದಾವೆಲ್ಲ ರೋಮ್ ಕರ್ಗೆ. ಹಾ ಬ್ರೋ ನಾವು ನಮ್ ಸ್ ಕಾಡೆಲ್ಲ ಮಾಡಿದ್ವಿ
ಹಾ.
ಹ್ಮ ಎಲ್ಲಾ.
ಏನ್ ಬ್ರೋ ಟ್ರೋಫಿನ ಏನ್.
ಕ್ಯಾಶ್ ಪ್ರೈಜ್ ಇರುತ್ತೆ ಇವರು.
ಹಾ ಹಾ ಹಾ.
ಅದೇಬ್ ಟೂರ್ನಮೆಂಟ್ ಅಲ್ಲಿ ಆಡ್ತಾರೆ ಅದ್ರಲ್ಲಿ ಸ್ಕ್ವಾಡು ಆಡ್ತಾರೆ ಸಿಂಗಲ್ ಆಡ್ತಾರೆ.
ಹಾ.
ಹ್ಮ್ ಬಾನ್ ಬಾನವರ ಇರೋದು ಮೊದ್ಲು.
ಹ ಹಾ.
ಮೊದಲೆಲ್ಲ ಆಡ್ತಿದೀವಿ ನಾವು ಫ್ರೆಂಡ್ಸ್ ಇದ್ವಿಲ್ಲ ಸ್ಕ್ವಾಡ್ ಗಿಡಿ ಇತ್ತು. ಚೆನ್ನಾಗೆ.
ಹಾ.
ಹ್ಮ್ ಎಲ್ಲ ಜೊತೆಗ ಇರ್ತಾಿದ್ವಿ ಆಡ್ತಾ ಇದ್ವಿ ಮೊದ್ಲು.
ಹಾ ಹಾ.
ಈಗೆಲ್ಲ ಎಲ್ಲಿ ಸ್ವಲ್ಪ ಹೋದ ಟೆನ್ಷನ್ ಅದು ಇದು ಅಂತ
ಹ್ಮ್.
ಆದ್ಮೇಲೆ ಸ್ವಲ್ಪ ಫೋನ್ ಎಲ್ಲ ಪ್ರಾಬ್ಲಮ್ ಆಗಿತ್ತಾ.
ನೀವು ಯಾಕ ಬ್ರೋ ಟೆನ್ಷನ್ ಪಡ್ಕೊಂತಿರ ಓ ದಕ್ಕೆ ಆರಾಮಾಗ್ ಓದ್ಕೊಳ್ಳಿ
ಎಲ್ಲೋದದು ಅಷ್ಟೊಂದು ನಮ್ಗೆ ಡೀಪ್ ಆಗ ಅರ್ಥ ಆಗಲ್ಲ ಓದಿದ್ರೆ. ಬಾಳ ಸ್ವಲ್ಪ ಮರವು ಜಾಸ್ತಿ.
ಹ ಹಾ.
ಮರ್ತ್ ಮಾರ್ತ್ ಹೋಗುತ್ತೆ ಎಷ್ಟು ಓದದ್ರನು.
ಹ್ಮ.
ಹ್ಮ್ ಹಂಗಿದೆ ನೋಡಿ. ಸಿಚುೇಏಷನ್. ಹ್ಮ್ ಎಂಗೊ. ಪಾಸ್ ಮಾಡಿಬಿಟ್ರೆ ಸಾಕು ಎಲ್ಲ.
ಮತ್ತೆ ಈ ಕಡೆ ಬಂದಾಗ ಫೋನ್ ಮಾಡಿರ್ರ ನೀವು.
ಎಲ್ಲಿಗೆ.
ಈ ಕಡೆ ಕಾಲೇಜ್ ಕಡೆ ಬಂದ್ರೆ ಫೋನ್ ಮಾಡಿ.
ಮಾಡ ನಡ ಬ್ರೋ ಅದಕ್ಕೇನಂತೆ.
ಹ ನಾವ್ ತುಂಬಾ ದಿನ ಆಯ್ತು ನೋಡಿಲ್ಲ ನಿಮ್ನ ಅದೆನ್ ಬಿಝೀ ಏನಿಲ್ಲ ಬ್ರೋ ಫೋನ್ ಮಾಡ್ದೆ ಮೀಟ್ ಮಾಡಾಕ ಏನಂತೆ ಬ್ರೋ ಒಂಡೇ ಬೇಕು ಫ್ರೀಗೆ ಮಾಡ್ಕೊಂಡು ಎಲ್ಲಾರ ಹೋಗ್ ಬರೋಣ ಅಂತ ಸುತ್ತಾಡ್ಕೊಂಡಿ
ಹ ಬ್ರೋ
ಹ
ನೋಡಿ ಟ್ರಿಪ್ಪಿಗೆ ಫ್ರೆಂಡ್ಸ್ನೆಲ್ಲ ಹೊಳ್ಸಿದೀನಿಬ್ರೋ
ಹಾ
ಒಂದ್ ಆರೆಳ್ ಜನ ಹೊರಟಿದ್ದಾರೆ
ಹಾ ಹಾ
ನೀವ್ ಒಬ್ರು ಬನ್ನಿ ಹೊಗಣ ಆರಾಮಾಗಿ ಹೋಗಿ ಜಾಲಿಯಾಗಿ ಚಿಿಲ್ಲಾಡ್ಕೊಂಡ್ ಬರಾನ
ಹಾ ಬ್ರೋ ಬರೋ ನಂತ ಹೇಳದಿಲ್ಲ ನಾವೆನ್ ಫ್ರೆಂಡ್ಸಿಗೆ ಹೇಕೊೋತೀಿನಿ
ಹಾ ಬ್ರೋ
ಹಾ ಮತ್ತೆಬ್ರೋ ಮನೆಗೆಲ್ಲ ಆರಾಮ ಇದ್ದೀಾರ
ಹ ಬ್ರೋ ನಿಮ್ ಮನೆಯಾಗ್ ಬ್ರೋ
ಹಾ ಆರಾಮಾಗಿದ್ದಾರೆ
ಹಾ ಹಾ
ಮಳೆ ಎಲ್ಲ ಬರ್ತೇತನೇನು
ಬರುತ್ತೆ ಬ್ರೋ ಮಳೆ ಪರವಾಗಿಲ್ಲ
ಹ್ಮ್ ವೆದರ್ ಕೋಲ್ಡ ಏನು ಹಾಟ್ ಅ ಬ್ರೋ ಅಲ್ಲಿ
ಹ್ಮ್ ನಮ್ ಕಡೆ ಬಿಸ್ಲು ಜಾಸ್ತಿ ಬ್ರೋ ಸ್ವಲ್ಪ
ಹಾ
ಹಾ
ಹಾ ಹಾ
ಮತ್ತೆ ಬ್ರೋ ಸಮಾಚಾರ
ಹೇಳ್ಬೇಕ್ ಬ್ರೋ ನೀವೆಲ್ಲ
ಹ್ಮ್ ಸರಿ ಬ್ರೋ ಸ್ವಲ್ಪ ಬುಿಸಿ ಇದ್ದೆ ಆ ಹೊರ್ಗಡೆ ಹೋಗದಿತ್ತು ತ ಆಮೇಲೆ ಫೋನ್ ಮಾಡ್ತಿನ್ ಬ್ರೋ
ಹಾ ಸರಿ ಬ್ರೋ ಆಯ್ತು ಬಾಯ್ ಬ್ರೋ
ಓಕೆ ಬಾಯ್ ಬ್ರೋ
ಹಾ